ಹಲೋ ಹಲೋ ಹಾ ಹಲೋ ಪ್ರಜ್ವಲ್ ಅವರು ಏನ್ ಮಾಡ್ತಾ ಇದ್ದೀರಾ
ನ ನೀವ ಏನ್ ಮಾಡ್
ನಾವೇನಿಲ್ಲಪ್ಪಾ ಈಗ ಸ್ವಲ್ಪ ತರಗತಿಗಳಿದ್ದವಲ್ಲ ತರಗತಿ ಮುಗಿಸಿದ ಬಳಿಕ ಹೊರಗಡೆ
ಕಡೆಯಲು ಬಂದಿದ್ದೇವೆ
ಹಾ ಹಾ ಹಾ ಹಾ ಚಹಾ ಚಹಾ ಸೇವಿಸ್
ಹಾ ಹಾ ಚ ಚಹ ಸೇವಿಸ್ತೀದ್ದಿವಿ
ಹಾ ಹಾ ಹಾ ಮತ್ತೆ ಮತ್ತೆ ಆರಾಮ ಇದ್ದಿರಲ್ಲ
ಇ ಇಲ್ಲಿ ಮಂಗಗಳೂರಲ್ಲಿ ಸಿಕ್ಕಾಪಟ್ಟೆ ತೇವಾಂಶ ಜಾಸ್ತಿ ಇದೆ
ಹಾ ಮಂಗ್ಗಳೂರಲ್ಲಿದ್ದೀರಾ ನೀವು ಈಗ
ಹೌದು ಬೆ್ ಮಂಗಳೂರಲ್ಲಿದ್ದೀನಿ
ನಾನು ಇಲ್ಲೇ ಮಂಗ್ಗಳೂರಲ್ಲಿದ್ದೇನೆ ನೀವ ಎಲ್ಲಿದ್ದೀರಾ
ನಾನು ಮಂಗ್ಗಳೂರಲ್ಲಿ ಸಾಯಿನಗರ್ ಎಂಬ ಸಾಯಿ ನಗರದಲ್ಲಿ
ಹೌದಾ ನಾನು ಇಲ್ಲಿ ಸ್ವಲ್ಪ ಅದ ಯಾವ್ದ ಆಳ್ವಾಸ್ ಕಾಲೇಜ್ ಇದೆ ಅಲ್ಲ ಅದ್ರ ಬಲ್ಲ ಅದ್ರ ಬಲ್ಲೇ ಇದೆ ನಮ್ದು ಮನೆ ನಮ್ದ ನಮ್ದು ಇಲ್ಲಿ ಆಳ್ವಾಸ ಅಲ್ಲೇ ಅಗ್ರಿ ಕೆಲಸ ಮಾಡಿದ್ದೇನೆ
ಆಳ್ವಾಸ ಅಲ್ಲಿ ಅಗ್ರಿಕಲ್ಚರ್ ಮಾಡಿದ
ಹಾ ಮಾಡಿದೇನೆ ಕೃಷಿ ಹ ಕೃಷಿ ಕೃಷಿ ಕೃಷಿ ಮಹಾ ಕೃಷಿ ವಿಜ್ಞಾನಗಳ ಕಾಲೇಜು ಆಳ್ವಾಸ್
ಹ್ಮ್ ನಾನು ಇಲ್ಲೇ ಇಂಜಿನಿಯರಿಂಗ್ ಮಾಡಿದ್ದೀನಿ ಇಂಜಿನಿಯರಿಂಗ್ ನಮ್ದು ಕಾಲೇಜ್ ಬಂದು ಎಕ್ಸಲ್ಂಟ್ ಅಂತ
ಆಕ್ಸಲೆಂಟ್ ಆ ಹೌದ ಹೌದು ಅದು ಅದು ನಮ್ ಕಾಲೇಜಿಂದ ಸ್ವಲ್ಪೇ ದೂರ ಅಂದ್ರೆ ಒಂದು ಅರವತ್ತರಿಂದ ಎಂಬತ್ ಕಿಲೋಮೀಟರ್ ಆಗುತ್ತೆ ಅಷ್ಟೆ ಅಲ್ಲಿ ಹಾ
ವ್ ಇತ ನಿಮ್ದು
ನಮ್ದು ಕೃಷಿ ಹ ಕೃಷಿ ವಿದ್ಯಾಲಯ ಚೆನ್ನಾಗಿದೆ ಅಂದ್ರೆ ಇದು ಯಾವ್ದು ಗೌರ್ಮೆಂಟ್ ಅಡಿಯಲ್ಲಿ ಬರೋಲ್ಲ ಅಂದ್ರೆ ತನ್ನ ಸ್ವಂತದ ಕಾಲೇಜ್ ಇದೆಡು ಅಂದ್ರೆ ಯ ಗೌರ್ಮೆಂಟ್ ಏನ ನಡಲ್ಲ ಇಲ್ಲಿ ಅಂದ್ರೆ ಅಷ್ಟ ಅಷ್ಟೇ ಏನ್ ಕಾಲೇಜ್ ಅಂದ್ರೆ ಇಲ್ಲ ಇದು ಶಿಕ್ಷಕರು ಯಾರು ಬಹಳ ಮೈ ಮೇಲೆ ತೋಳೋದಿಲ್ಲ ಅಂದ್ರೆ ಇಲ್ಲಿ ತೋ ಇಲ್ಲಿ ತೋತಾರೆ ಗೌರ್ಮೆಂಟ್ ಕಾಲೇಜ್ ಅಲ್ವ ಗೋರ್ಮೆಂಟ್ ಕಾಲೇಜಲ್ಲಿ
ನಿಮ್ದು ಸರ್ಕಾರಿ ಕಾಲೇಜಾ
ಅ ನಮ್ಮದು ಇದು ಅದೇಏನು ಪ ಪ್ರೈವೇಟ್ ತಾಂ ದ್ರೆಸ್ ಸ್ವಂತದಾದಂತಹ ಕಂಪನಿ ಸ್ವಂತದ ಮತ್ತ ಇದು ಇದೆ
ಹ್ಮ್ ಹ್ಮ್ ಹ್ಮ್ ನಿಮ್ಮಲ್ಲಿ ನಿಮ್ಗೆ ಹೊಲ ಏನ ಕೊಡ್ತಾರಂತೆ ಬೆಳಲಿಕ್ಕೆ
ಹೌದೌದು ಈಗ ನಾನ್ ಸೆಕೆಂಡ್ ಸೆಮ್ ಮುಗಿತಲ್ವಾ ನಿಮ್ ನಿಮ್ದು ಎಷ್ಟು ಮುಗಿಯತು ಸ ಎ ಸಮ್ ಮುಗತು ನಿಮ್ದು ಹೌದಾ ನಾವು ಈಗ ಸೆಕೆಂಡ್ ಸೆಮ್ ಮುಗಿಯೋದಕ್ಕೆ ನಾವು ಒಂದ್ ತಿಂಗಳಿದೆ ಅಂದ್ರೆ ಒಂದೇ ಸೆಮ್ಮಿನಲ್ಲಿ ನಮಗೂ ಅದು ಸ ವಿಷಯ ಒತದು ಏನ್ ವಿಷಯ ಅಂದ್ರೆ ಅದು ಸ್ವಲ್ಪ ಸ್ವಲ್ಪ ಹೊಲದ ಹೊಲ ಅಂದ್ರೆ ಹೊಲದಲ್ಲಿ ಎರಡೆರಡು ಸಾಲು ಕೊಡ್ತಾರೆ ನಮ್ಗೆ ಅಂದ್ರೆ ಬೆಳೆಯೋದಕ್ಕೆ ಅದಕ್ಕೆ ಗೊಬ್ಬರ ಹಾಕೋದಕ್ಕೆ ಮತ್ ಮತ್ತೆ ಅದನ್ನ ಔಷಧಿ ಹಾಕ ಕೋದಕ್ಕೆ ಮತ್ ಮತ್ತೆ ಅದು ಬೆಳೆದು ಅದ್ರ ಅದು ಇಳುವಾರಿ ತ ಇಳಿವಾರಿ ತಗೋದು ಎಲ್ಲ ಮಾಡ ಮಾಡಾಡ್ಬ ಲ್ಲ ಹದಿಂದ ಕತನ ನಾವೇ ಮಾಡ್ಬೇಕು ಅಲ್ಲಿ ಅಲ್ಲಿ ಒಂದು ವರ್ಷದಲ್ಲಿ ನಮಗೆ ನಮ್ಗೆ ಸೂರ್ಯಪ್ಪ ಅನ ಹಾ ಮತ್ತೆ ಅ ಮ ಮತ್ತೆ ಏನೇನೋ ಕೊಟ್ಟಿದ್ರು ಅದೆಲ್ಲ ಬೆಳೆದು ಬೆಳೆದಿದ್ದೇವೆ ಬೆಳೆದು ಈಗೆಲ್ಲಾ ಮುಗೀತ ಅವ್ರದ್ದು ದಿನ ಏರ್ ಏರ್ಸ್ ಅಂತಿತ್ತು ಇಲ್ಲಿ ಇಲ್ಲಿ ಹೋಗ್ತದೆೇವು ಅಲ್ಲಿ ಹ್ಮ ಹಾ
ಹ್ಮ್ ಹ್ಮ್ ಹ್ಮ್
ಹಾ ಮತ್ತೆ ನೀ
ಹಲೋ ಮತ್ತೆ ಯಾವ ರೀತಿ ಕೆಲಸ ಕಟ್ಟಡ
ಹ ಯಾಯೋ ಯಾವ ಇಂಜಿನಿಯರ್ ಮಾಡಿದರೆ ನೀವು
ನಮದು ಒಂದು ಕಂಪ್ಯ
ರ ಹೌದ್ರಾ
ನಾವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೇನೆ ನಾನು ಹಾಂ ಹಾಂ ಕಳಿಸ್ತಾ ಇದದೆ
ಸಿ ಕಂಪ್ಯೂಟರ್ ಅಂದ್ರೆ ಹ ಹಾ ಹಾ ಕಂಪ್ಯೂಟರ್ ಸ ಅಲ್ಲಿ ಸಿ ಪ್ಲಸ್ ಪ್ಲಸ್ ಸಿ ಜಾವ ಅಂತ ಕೋರ್ಸ್ ಇ ಅಂದ್ರೆ ಸಬ್ಜೆಕ್ಟ್ ಅಂದ್ರೆ ವಿಷಯ ಇೆಯಾ ಅಲ್ಲಿ
ಹಾ ಹಾ ಹ ಇದ್ದಿದೆ ನಮಗೂ ಪ್ರಾಯೋಗಿಕ ಪರೀಕ್ಷೆಗಳು ಇರುತ್ತೆ
ಹಾ ಹಾ ಪ್ರಾಯೋಗಿಕ ಪರೀಕ್ಷೆಗಳು ಹಾ
ಹ ಪ್ರಾಯೋಗಿಕ ಪರೀಕ್ಷದಲ್ಲಿ ಚೆನ್ನಾಗಾದರೆ ಹ ಆದದ ಚೆನ್ನಾಗಾದ್ರೆ ನಮ್ದು
ನಿಮ್ದೇ ನಿಮ್ದೇನು
ಹ
ಸ್ವಲ್ಪ ಕಟ್ ಕ ಇಲ್ಲಿ ಬನ್ನಿ ಇಲ್ಲಿ ಈಗ ಕೇಳ್ತಾ ಇದ್ಯಾಾ ಅಲೋ ಹಾ ಹೌದು ಹೌದು ಮತ್ತೆ ಮತ್ತೆ ನಿಮ್ ಕಡೆ ವಾತ ನಮ್ದು ನಿಮ್ದು ಒಂದೇ ಅಲ್ವಾ ವಾತಾವರಣ ಹೆಂಗಿದೆ ನಿಮ್ ಕಡೆ ನಿಮ್ ಕಡೆ ವಾತಾವರಣ ಹೆಂಗಿದೆ ಅಂದ್ರ ಅವತ್ ಕಿಲೋಮೀಟರ್
ಹಗಿದೆ ಬಾ ಹಾ ಸರಿಯಾಗಿದೆ ನಮ್ಮಲ್ಲಿ ತೆಂಗಿನ ಗಿಡ ಇವೆ
ಅ ಹೌದ ನಂದುು ಮಂಗ್ಗಳೂರ್ ಅಲ್ವಾ ನಮ್ಗು ಗೊತ್ತಿದೆ ಅಂದ್ರೆ ಮಡಿಕೆ ಕಾಫಿ ಮತ್ತೆ ಟೀ ಟೀ ಕಂಡ ಪಟೇಲ್ಲಿ
ಹ್ಮ್ ಸಾಗವಾಣಿ ಎಲ್ಲಾ
ಹ ಇ ಮೀನುಗಾರಕ್ಕೆ ಬಳ ಅಂದ್ರೆ ನಿಮ್ದು ನಮ್ದು ಒಂದೇ ಆಗುತ್ತಲ್ ಗರುತ್ತೆ
ಹಾ ಗೊತ್ತರ
ಒಂದೇ ಅದೇ ನೀಡ್ತೇವೆ ಇಲ್ಲೇ ನಮ್ದು ಕಾಲೇಜ್ ಇದೆಯಲ್ವಾ ಸಮುದ್ರದ ಹಂತಲ್ಲ ಕಟ್ಟಿದ್ದಾರೆ ಅ ಅಂದ್ರೆ
ಹ್ಮ್ ಹ್ಮ್ ಹ ನ ರ ಹಾ
ನಾ ಉದ್ರಕ್ಕೆ
ಹ್ಮ್
ಸಮುದ್ರಕ್ಕೆ ಬರಿ ಎಷ್ಟು ಇಷ್ಟ ಇಷ್ಟೇ ನಡ್ಕೊಂಡು ಹ ಸಮೀಪ ಇದೆ ಹ್ಮ್ ಅಲ್ಲಿ ಇದು ಸಮುದ್ರದ ಸು ಸಮುದ್ರದ ಹ್ಮ ಇದು ಅಂದೆ ಸೂರ್ಯನಮುಣುಗೋದು ಸೂರ್ಯ ಇದು ಎಲ್ಲಾ ಚಂದಾಣ ಮಂತೆ
ಹು ಅಲ್ಲಿ ಸಮುದ್ರದಲ್ಲಿ ಯಾವ್ಯಾವ ಮೀನುಗಳು ನೋಡಿ ಇನು
ಇಲ್ಲಿ ಹಾಗೇ ನನಗ್ ದೊಡ್ಡ ದೊಡ್ಡದು ಕಂಡ ಪಟ್ಟಿ ದೊಡ್ಡದು ದೊಡ್ಡ ದೊಡ್ಡ ಮೀನು ತರುತ್ತಾರೆ ಮತ್ತ ಬಟ್ ನೀನ್ ನನಗೆ ಯಾವ್ದ ಹ ಸಂಪೂರ್ಣ ಮಾಹಿತಿ ಇಲ್ಲ ಅಂದ್ರೆ ಮೀನು ತರ್ತಾರೆ ತಿಂತ್ತೇವೆ ನಾವು ಅಷ್ಟೇ ಅಂದ್ರೆ ಅದರ ಹೆಸರು ಅದು ಇದು ಅದು ಗೊತ್ತಾಗ್ತಾ ಇಲ್ಲ ನನ್ಗೆ ಅಂದ್ರೆ ಇ ಇಂಥ ಮೀನು ನೋ ಇಷ್ಟು ಚಂದ ಮಾಡ ಊಟ ಚಂದ ಹಂಗ ಅಷ್ಟೇ ಗೊತ್ತದ ನನಗೆ ಅದರ ಹೆಸರು ಹೆಸರು ಗೊತ್ತಿರಲ್ಲ ಮತ್ತೆ
ನೀಲಿ ತಿಮ್ಮಿಂಗಲ ನೋಡಿದೀರಾ ನೀವು ಹಾ ನೀಲಿ ತಿಮ್ಮಿಂಗಲ
ನೀಲಿ ತಿಮಿಂಗಿಲ ಹ ನೀಲಿ ತಿಮಿಂಗಿಲ ಹ ಅದಾವೇ ನೀಲಿ ತಿಮಿಂಗ್ಳ ಇದ್ದಾವೆ ಮತ್ತೆ ನೀಲಿ ಹತ್ತಮಿಂಗಲ ಮತ್ತೆ ಮ ಮ ಮೊಸಳೆ ಇದ್ರಲ್ಲಿ ಇರುತ್ತೆ ಮೊಸಳಿರೆಲ್ಲ ಮೀನು
ಹ್ಮ್
ಮೀನು ಮತ್ತೆತ್ರ ಮೀನು ಗೊತ್ತಿದೆ ನಿಮ್ಗೆ ನಕ್ಷತ್ರದ ಮೀನು ನಕ್ಷತ್ರದ ಮೀನು ಸ್ಟಾರ್ ಪಿಶ್ ಅಂತಾರೆ ಇಂಗ್ಲೀಷ್ಲ್ಲಿ ಇಂಗ್ಲೀಷ್ಲ್ಲಿ ಸ್ಟಾರ್ ಪೀಸ್ ಅಂತಾರೆ ಅವು ಇಲ್ಲಿ ಕಂಡ ಪಟ್ಟು ಸಿಗುತ್ತೆ ಅದರ ಅದ್ರದ್ದೊಂದು ವಿಶೇಷ ತೇಏನಂದಂತೆ
ಹ್ಮ್ ಹ್ಮ್
ಅದು ಒಂದ್ ಅದ್ರದ್ದ ಒಂದು ಕಾಲು ಕಟ್ ಮಾಡಿದ್ರೆ ಅದು ಅದು ಹೊಸ ಜೀವ ಇಬಿಡುತ್ತೆ ಕಾಲು ಅಂತ ಅಂತ ಇದ ಇದೆ ಅ್ರೆ ಮತ್ತು ಇಲ್ಲಿ ಆಕ್ಟೋಪಸ್ ಕಂಡಪಟ್ಟಿ ಸಿಗತಾವ ಆಕ್ಟೋಪಾಸ್
ಮತ್ತೆ ನೀವು ಮಂಗ್ಳೂರ್ ಬಂದು ತಿಂದಿಲ್ವಾ
ಏ ತಿಂದಿದ್ನಲ್ವಾ ಇಲ್ಲಿರ್ತೇನೆ ಭಾರಿ ಅದು ಓ ಹ ಮತ್ತೆ ಇತ್ ರೂಪಾಯಿ ಕೊಟ್ರೆ ಬಾದಾಮ ಹಲ್ ಹ ಕೊಡ್ತಾರೆ ್ರೆ ಇಷ್ಟು ಮೆತ್ತ ಉಂಟುನಾ ಇಲ್ಲಿ ಬಾಯ ಬಾಯಲ್ಲಿ ಇಟ್ಟಕೊಂಡ್ರೆ ಪೂರಾ ಕರಿಗ್ ಬಿಿಡುತ್ತೆ ಮೀನು ಮೀನು ಮತ್ತೆ ಇಲ್ಲಿ ಬ್ಣ ಬನ್ ಮಾತ್ರ ಫೇಮಸ್ ಇಶ್ ಸಿದ್ಧ
ಹಾ
ಇಲ್ಲಮ್ಮೆ ಬನ್ನೆ ಬನ್ನೇ ಪ್ರಸಿದ್ಧ ಇಲ್ಲಿ ಮರ
ಅವರು ಸಂಜೆ ಊಟ ಬಿಟ್ಟು ಬರೇ ಬಧನ ಸಲ್ಲಸ್ತಾರಲ್ಲ
ಹೌದು ಇಲ್ಲ ಸಂಜೆಯೆಲ್ಲ ಬ ಸಂಜೆ ಸ್ನಾಕ್ಸ್ ಅದು ತಿತ್ತಾರೆ ಆೇಲೆ ನಾಷ್ಟಕ್ಕಾಗಿ ಅದನ್ನು ಸೇವಿಸ್ತಾರೆ ಇಲ್ಲಿ
ನಾವು ಅಲ್ಲಿೇ ಬ ಬಂದ್ ಏನು ಕೊಡ್ತಾರಂತೆ ಸರಿಯಾಗಿ ಆವಾಸದ ಮುಂದಗಡೆ ನಾವು ಭೇಟಿ ನೀಡಬೇಕು
ಹೌದೌದು ಬನ್ನಿ ಬನ್ನಿ ಬನ್ನಿ ಆಯ್ತಾ ಬಂದಾಗ ಮಾತಾಡ್ತೇ ಬಂದು ತಿನ್ನೋಣ ಇಬ್ರು ಮಾತಾಡೋಣ ಆ
ಹ್ಮ್ ಅಲ್ಲೇ ಮೊನ್ನೆ ಕನಷ್ ಈಗ ಹೋಟೆಲ್ ಇದ್ದೆ ಗೊತ್ತಲ್ಲ ನಿಮ್ಗೆ
ಹಾ ಹೌದು ಹೌದು ಕನಿಷ್ಕಾ ಹೋಟೆಲ್ ಹಾ ಹಾ
ಹಳವಾ ಸಿಂಧುಗಡೆ
ಹೌದೌದು ಇದೆ ಕನಿಷ್ಕಾ ಹೋಟೆಲ್ ಅಂತ ಇದೆ ಹೌದು
ಅಲ್ಲಿ ಮೀನಿನ ಊಟದ ಭಾರಿ ಚೆನ್ನಾಗಿ ಕೊಡ್ತಾರ ನೋಡಿ ನಡಿ ನಾ್ ಮೊನ್ನೆ ನಮ್ಮ ಗೆಳೆಯ
ಹ್ಮ್
ಹ್ಮ
ಹಾ ಹಾ ಹೌದು ಬಹ ಬಹಳ ಚಂದ ಚಂದ ಉಂಟು ಇಲ್ಲಿ ಚಂದದಾದ ಊಷ್ಟ ಕೊಡ್ತಾರೆ
ಹುಟ್ಟೊಬ್ಬಕ್ಕೆ ಹೋಗಿದ್ವಿ ನಾವು ನಿರ್ದೋಷ ಮತ್ತ ಮತ್ತೆ ಬಂಗ ಬಾಗಡ ಮೀನನ್ನ ಆಯ್ಕೆ ಮಾಡಿಕೊಂಡಿದ್ದೆ ಊಟಕ್ಕೆ ಹದ್ೂ ಹ ತಿಂದಿದ್ರಿ ಸುಕ್ ಸಖತ್ತಾಗಿತ್ತು
ಹ ಅದು ಚ ಚಂದ ಉಂಟ ಅಲ್ಲಿ ಅಲ್ಲಿ ಚಂದ ಮೀನನ್ನು ಫ್ರೈ ಮಾಡಿಿಕ ಕೊಡ್ತಾರೆ ಅದು ಅದು ತಿನ್ಬೇಕು ಮೀನ್ ನೀವು ಮೀನನ್ನು
ಹ್ಮ್ ಮತ್ತೆ ಮೀನ್ ಮೀನಿನ ಸಾಂಬಾರ್ು ಮಾಡ್ತ
ಸಾಂಬಾರ್ ಹೌದು ಮೀನಿನ ಸಾಂಬಾರ್ ಅದೇ ಮಾಡ್ತಾರೆ ಅದೊಂದು ಚಲೋ ಇರುತ್ತೆ ಅದ್ರ ಜೊತೆ ಮತ್ತ ಆ್ ಸಸ್ಯಹಾರಿಯಾಗಿ ಇದು ತಗೋಬೇಕು ನೀವು ಪನೀರ್ ಪನೀರ್ ಟಕ್ಕಾ ಪನೀರ್ ಅಂತ ಬರುತ್ತೆ ಪನೀರ್ ಟಿಿಕಾತ್ ಬರುತ್ತೆ ಅದು ಅದ್ರ ಕೂಡನು ಹ ಸರಿಯಾಗಿ ಬಾರಿ ಕೊಡ್ತ ತರ್ ಮತ್ತ ತಂದೂರಿ ತೊಂದರೆ ಕೊಡ್ತಾರೆ ಅದೊಂದು ಚಲೋ ಚಲೋ ಕೊಡ್ತಾರೆ ಅಂದ್ರೆ ಮೀ ಮೀನ್ ಸಾಲ ಮೀನ್ ಮೀನ್ ಊಟ ಮಾಡಕಂದ್ರೆ ಅದು ಫೇಮಸ್ ಅಂದ್ರೆ ಮೀ ಮೀನು ಕೂಡ ಸ್ವಲ್ಪ ವೇ ಸಸ್ಯಾಹಾರಿ ಏನರ್ತ ಅಂದ್ರೆ ಸ್ವಲ್ಪ ಟೇಸ್ಟ್ ಅಧಿಕ ಬರುತ್ತದೆ ಹ್ಮ್ ಹ್ಮ್ ಆದ್ರೆ ಬಾ ಬಹಳ ಚಂದ ಉಂಟು
ಸರಿ ಆಯ್ತು ಊಟನ ನೀವು ಕುಡಿದ್ರ ಈಗ
ಈಗ ಸ್ವಲ್ಪ ಬೆಳಗ್ಗೆ ಅಲ್ವಾ ಆರಾಯಯ್ತು ಕಾಫಿ ಕುಡ್ಡೆ ನಾನು
ಆಯ್ತಾಯ್ತು ಕುಡ್ರರಿ ಮತ್ತೆ ನಾನು ಹಿಂಗ ಬಿ ಕಾಲ್ ಮಾಡ್ತೀನಿ
ಆಯ್ತು ಉಟು ಆಯ್ತು